ಹ. ಹಲೋ. ಹಲೋ ರೀ ಕೇಳಿಸ್ತಿದಯ ರೀ ಆ ರೀ ಕೇಳಿಸ್ತಿದೀಯಾ.
ಕೇಳಿಸ್ತ್ರೀ.
ಹಾ ರೀ ಕೇಳಿಸ್ತಿದ್ದೇರಿ ಹಲೋ. ಹಾ ರೀ ಹೆಂಗಿದ್ದೀರ ರೀ. ಹಲೋ ರೀ ಹೆಂಗಿದ್ದೀರಾ.
ಹಾ ಆರಾಮ್ರೀ ನೀವ್ ಹೆಂಗಿದ್ದೀರಾ ಏನ್ ಮಾಡ್ತಾದೀರಾ.
ಹ ನಾವು ಚೆನ್ನಾಗಿದ್ದೀವಿ ರೀ.
ಹಲೋ.
ಏನಿಲ್ಲ ರೀ ಇವಾಗೇ ಊಟ ಮಾಡ್ದ ಮಕ್ಕೋಬೇಕು.
ಹೌದಾ ಹ ಕೇಳಿಸತಾ ನನಗೆ ಹೇಳಿ ಹೇಳಿ. ಹಲೋ
ಹ ನನಗೂ ಕೇಳಿಸ್ತಿದೆೆ.
ಹ್ಮ ಏನ್ ಏನ್ ತಿಂದ್ರಿ ಊಟ ಊಟ ಏನ್ ಮಾಡಿದ್ರಿ?
ಹೌದಾ ನಾನು ಇವತ್ತು ಮಧ್ಯಾಹ್ನ ಪನ್ನೀರ್ ಕರಿ ರೈಸ್ ತಿಂದಿದೆ ಆ ಮ ಮತ್ತೆ ಇವಾಗ ಇವಾಗ ದಾಲ್ ರೈಸ್ ತಿಂದೇರಿ.
ಹಾ ಹೌದಾ
ನೀವು ನೀವು ರೀ ಏನ್ ಮಾಡ್ತಾ್ದೀರಾ?
ನಾವು ಹೀಗೆ ಊಟ ಮಾಡಿ ಆಚೆ ವಾಕ್ ಮಾಡಿ ಹಿಂಗೆ ರೋಮ್ ಅಲ್ಲೇ ಬಂದೆ.
ಹೌದಾ ಏನ್ ಮಾಡ್ಕೊಂಡಿದ್ದೀರಾ ಊಟಕ್ಕೆ?
ಊಟಕ್ಕೆ ಅದೇ ಎಗ್ ರೈಸ್ ಮಾಡಿದ್ವಿ.
ಏನ್ ಚಿಕನ್ ಮಾಡಿಲ್ಲ ಇವತ್ತು ಸಂಡೆ ಅಲ್ಲ?
ಎಲ್ಲಾರೆ ರೀ ಮಾಡಿಲ್ಲ ಸ್ತ್ಯ ಇದು ಮೊನ್ನೆ ಆಚೆ ಆಚೆಗಡೆ ತಿಂದಿದ್ವಿ. ಸೊ ಅದಕ್ಕೆಂತ ಬ್ಯಾಡ ಬಿಡಿ ಅಂತ ಸುಮ್ಮನಾದ್ವಿ.
ಹ್ಮ್ ಹೌದಾ
ಹ್ಮ್
ಇನ್ನಾ ರೀ ಏನ್ ಮಾಡ್ತಾ ಇದ್ದೀರಾ ನಾಳೆ ಹೋಗ್ಬೇಕ ಆಫೀಸ್ಗೆ?
ಹಾ ಹೋಗ್ಬೇಕ್ರೀ
ಹ್ಮ್
ಹ್ಮ್ ನೀವು ಹಲೋ
ಹಾ ರೀ ಕೇಳಿಸತಿದ್ದೆ.
ಕೇಳಿಸತದ ಹೇಳಿ ಹೇಳಿ ಏ ಏನ್ ತಿಂದ್ರಿ?
ಏನು ಇಲ್ಲಾರಿ ಇವತ್ತು ಇವತ್ತು ದಾಲ್ ರೈಸ್ ತಿಂದೆ ಇವಾಗ. ಮಧ್ಯಾಹ್ನ ನಾನು ಪನ್ನೀರ್ ಕರಿ ರೈಸ್ ತಿಂದೆ. ಪಿ ಜಿ ಅಲ್ಲ ಪಿ ಜಿ ಅಲ್ಲಿ ಯಾದ್ ಮಾಡುದ್ರ ಅದನ್ ತಿಂತೀವ್ರಿ ರೀ.
ಹ ಹೌದಾ ಓಕೆ
ಹೌದ್ರೀ ರೀ ನಾನು ನನ್ಗೊಂದು ಡೌಟ್ ಇತ್ತು ರೀ?
ಹ್ಮ್ ಹೇಳಿ
ನೀವು ಹೆಂಗಗೆ ರೀ ಹೆಂಗೆ ತಗೊಂಡಿದ್ದೀರಾ. ರೂಮು ಎಲ್ಲಾ ರೂಮ್ ಅಲ್ಲಿ ಇದೀರಲ್ಲ ಇವಾಗ ನೀವು?
ಹ
ಹೆಂಗ್ ತಗೊಂಡಿದ್ದೀರಾ ರೂಮ್ ಎಲ್ಲ?
ಫಸ್ಟ್ ನಾವು ಬಂದು ಇದ ಹೇಳ ಪಿಜಿದಲ್ಲಿ ಇದ್ವಿ ಜಿದಲ್ಲಿದ್ವಿ.
ಹೌದಾ ನೀವು್ ಫಸ್ಟ್ ಪಿ ಜಿ ಅಲ್ಲ ಇದ್ರ?
ಹಾ ಪಿಜಲ್ಲ ಇದ್ವಿ ಇದ್ವಿ ಅದಾದ ಮೇಲ. ಸ್ವಲ್ಪ ದಿನ ಆದ್ಮೇಲೆ ರೂಮ್ ನೋಡಿದ್ವಿ ಅಲ್ಲಿ ಇಲ್ಲಿ ಸ್ಟಾರ್ಟಿಂಗು. ನೋಡಿದ್ವಿ ಎಲ್ಲೂ ಸೆಟ್ ಆಗ್ಲಿಲ್ಲ ಸುಮ್ನೆ ಆಗ್ಬಿಟ್ವಿ ಮತ್ತೆ ನನ್ ಫ್ರೆಂಡ್ ಬದ್ಲು. ಅವಳು ನಾವು ನೋಡುದ್ರೆ. ಸ್ವಲ್ಪ ದೂರ ನಮ್ಮ ಆಫೀಸ್ ಹತ್ರಾನೇ ಸಿಕ್ತು ಒಂದು ರೂಮ್ ಬಟ್ ವಾಶ್ರೂಮ್ ಬಂದು ಸ್ವಲ್ಪ ವಾಶ್ರೂಮ್ ಅಟ್ಯಾಚ್ ವಾಶ್ರೂಮ್ ಇದ್ದಿಲ್ಲ
ಹ್ಮ
ಸ್ವಲ್ಪ ಲಾಂಗ್ ಇತ್ತು ವಾಶ್ರೂಮ್ ಅದು ಸ್ಟೆಪ್ಸ್ ಆ ಇದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅದು ಬಿಲ್ಡಿಂಗ್ ಫಸ್ಟ್ ಫ್ಲೋರ್
ಹ್ಮ
ಇತ್ತು ಅದು ವಾಶ್ರೂಮ್ ಬಂದ ತರ್ಡ್ ಫ್ಲೋರ್ಗೆ ಹೋಗ್ಬೇಕು ಸ್ವಲ್ಪ್ ಪ ಈ ಕಷ್ಟ ಆಗುತ್ತಲ್ಲಾ ಗರ್ಲ್ಸ್ಗೆ ತರ್ಡ್ ಫ್ಲೋರ್ ಹೋಗಿ ನೈಟ್ ಟೇಬು ಅಲ್ಲಿ ವಾಶ್ರೂಮ್ ಟೆರೆಸ್ ಮೇಲೆ ಇತ್ತದು ವಾಶ್ರೂಮ್
ಹ
ಅಟ್ಯಾಚ್ ಇದ್ದಿಲ್ಲ ಸ ಆಗಲ್ಲಬಿಡಿ ಸ್ನಾನಕ್ಕೆ ಅದ್ರಕ ಇದ್ರಕ್ ಹೋಗ್ತಾ ಇರ್ತಿವಿ ಹ್ಮ್ ವಾಶ್ರೂಮ್ಗೆ ಎಷ್ಟ ಸ್ಟೆಪ್ಸ್ ಸೇರ್ಕೊಂಡ್ ಹೋಗ್ಬೇಕು
ಅಂದ್ರೆ ಅಲ್ಲಿಲ್ಲ ನಿಮ್ಗೆ ತರ್ಡ್ ಫ್ಲೋರ್ ಅಲ್ಲಿ ಇಲ್ಲ
ಸೆಕೆಂಡ್ ಫ್ಲೋರ್ ಅಲ್ಲಿ ಇಲ್ಲ ರೆಸ್ಟ್ ಅದ ಅಟ್ಯಾಚ್ಡ್ ವಾಶ್ರೂಮೇ ಇಲ್ಲ ಅದು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು ಇದು ತರ್ಡ್ ಫ್ಲೋರ್ಗೆ ಹೋಗ್ಬೇಕು
ಅಯ್ಯೋ ನಿಮ್ಗೆ ಇದಾಗತ್ತಲ್ಲಾ
ಹ ಅದಕ್ಕೆ ಅಂತ ನನ್ ಫ್ರೆಂಡ ನ್ ಇರೋನ ಅಂದ್ಲು ಏನಿದೆ ಇಲ್ಲ ಅಷ್ಟೆ ಸ್ಟೆಪ್ಸ್ ಅಂದ್ರೆ ತಾನೇ ಏರ್ ಹೋಗದು ಅಂಥದ್ಲು ಏ ನನ್ ಬ್ಯಾಡಾಬುಡು ವಾಶ್ರೂಮ್ಗೆ ಅದ್ರಕ ಇದ್ರಕ ಹೋಗ್ತಾ ಇರ್ತಿವಿ ಸ್ನಾನಕ್ಕೆ ಅದ್ರಕ ಆಟ ಆಟ ಹಚಿದ್ರೇನೆ ಚೆನ್ನಾಗಿರುತ್ತೆ
ಹೌದ್ರಿ ಅಟ್ಯಾಚೇ ಬೇಕುರೀ ಬೇಜಾರ್ಗತ್ತೆ
ಹ್ಮ ಇಲ್ಲ ಆಗ ಬ ಬೇಡ ಅಂತಂತಂತ ಹೇಳ್ದ ಹ್ಮ್
ಹಂಗೆಂಗ್ ಹೋಗಕ್ ಆಗತ್ತೆ ರೀ ಎವ್ರಿ ಟೈಮು ನಾ ಮತ್ತೆ ತರ್ಡ್ ಫ್ಲೋರ್ಗ್ ಹೋಗ್ಬಿಟ್ಟು ವಾಶ್ರೂಮ್ ಹೋಗ್ ಬರ್ಬೇಕು ಯಾಕಂದ್ರೆ
ಹ್ಮ ಹಾ ಅದ್ಕೆ
ಆಕ್ಚುಲಿ ನಮ ಪಿ ಜಿಯಲ್ಲಿ ಫುಡ್ ಏನು ಚೆನ್ನಾಗಿರ್ತಿಲ್ಲರಿ
ಹಹ್
ಏನ್ ಮಾಡ್ಬೇಕು ಏನೋ ರೋಮ್ ನೋಡ್ಕೋಬೇಕಂದ್ರೆ ಅ ಸ್ವಲ್ಪ ಅಡಗೆ ಎಲ್ಲಾ ಮಾಡ್ಬೇಕಲ್ಲ ರೀ ಲೈಕ್ ಅಡಗೆ ಎಲ್ಲಾ ಬರ್ಬೇಕು ನಮಗೆ
ಏನೆದೆನ್ರಿ ನಮ್ಗೆ ಏನ್ ಬರುತ್ತಾ
ಅಲ್ಲ ನಾವಿರೋದು ನಾವಿರೋದೆಲ್ಲ ಸ್ಟೂಡೆಂಟ್ಸ್
ಹ್ಮ್
ನಮ್ ರೂಮ ಮೇಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಪಾಪ ಅವ್ರಗೆ ಅಡಿಗೆ ಬರಲ್ಲ ಇವಾಗ ಆ ಹೋಗಿದ್ರುನು ಮತ್ತೆ ಅಲ್ಲಿಗ್ ಹೋಗ್ಬಿಟ್ಟು ಅವ್ರಿಗೆ ಸುಮ್ನೆ ಬೇಜಾರ್ ಹಾಕ ಆಗತ್ತೆ
ಹ್ಮ ಓಖ್ಯಾ
ಮತ್ತೆ ಸುಮ್ನೆ ಅವ್ರಿಗೆ ಹಂಗ ಆಗುತ್ತೆ ಇತ್ತಂತ ನಾನು ಸುಮನೆ ಕೇಳಿಲ್ಲ ರೀ ಪಾಪ ಅಂತ
ಹದ ಇಲ್ಲ ಅಂತೂ ನಾವ್ಂತು ಎಲ್ಲಾ ಫ್ರೆಂಡ್ಸು ನಾವೆಲ್ಲಾ ಒಂದೆ ಊರ್ ಕಡೆಯವರು ಹಂಗೆ ಅನ್ ಅನುಕೂಲ್ ಮೇಲೆ ಅನ್ಕೋಲ್ ಮಲೆ ಬಂದ್ವಿ ಗೊತ್ತಿತ್ತು ಎಲ್ಲ ಗೊತ್ತ ಅಂತ ಎಲ್ರೂ ಕೆಲ್ಸ ಮಾಡಾರೆ ಇರದು ಅದಕ್ಕೆ ಬಂದಿದ್ದು.
ಹ್ಮ್
ಹ್ಮ್ ಎಲ್ಲಾ ಇಲ್ಲೆ ನಿಯರ್ ಬೈ ಕಂಪ್ನಿಗಳೇ ಎಲ್ಲಾರವು
ಅದೇ ಅದೇ ಅಂದ್ರೆ ಇವಾಗ್ ನೋಡಿ ಎಲ್ಲಾರು ವರ್ಕ್ ಮಾಡ ಅವ್ರರೆಲ್ಲ ಇನ್ನೊಂದ ಏನಂದ್ರೆ ಎಲ್ಲಾರು ಹೂಂ ಎಲ್ಲಾರೂ ಗೊತ್ತಾಗ ಗೊತ್ತಿರುತ್ತೆ ಸೊ ಅದಕೋಸ್ಕರ
ಹ್ಮ್
ನಿಮ್ಗೆ ಅಡ್ಜಸ್ಟ್ ಆಗ್ಬೋದು ನೀವೆಲ್ಲಾ ಇರ್ಬೋದು
ಹಾ ಹೌದ್ರಿ ಎನ್ನ ರೀ
ಹ್ಮ
ಹಲೋ
ಹಾ ರೀ
ಹ ಹೇಳ್ರಿ
ಇನ್ನಾರೀ ಏನ್ ಮಾಡ್ತಾ ಇದ್ದೀರಾ ನೀವ ನಿಮ್ ರೂಮ್ ಮೆಂಟ್ಸ್ ಏನ್ ಮಾಡ್ತಾ ಇದ್ದೀರಾ?
ಅವರು ಎಲ್ರು ಫೋನ್ ನೋಡ್ತಾ ಇದಾರೆ ಇನ್ನೊಬ್ರು ಅವರು ಕೆಲ್ಸ ಮಾಡ್ತಾ ಇದ್ದಾರೆ
ಹೌದ್ರೀ ನೀವ್ ಮೊನ್ನೆ ನೋಡ ದ್ರ ನ್ಯೂಸ್ ನೋಡಿದ್ರ ರೀ ಮ್ಯಾಂಗ್ಳೂರಲ್ಲಿ ಯಾರೋ ಹುಡುಗಿನೂ ಅವರು ಹಿಂಗೆ ಮಾಡಿದ್ರಲ್ಲ ಮರ್ಡರ್ ಮಾಡಿದ್ರಲ್ಲ ರೀ
ಹಾ ಹೌದು ಅದು ಅಲ್ಲರಿ ತ್ರೀ ಇಯರ್ಸ್ ಆಯ್ತಂತೆ ತ್ರೀ ಇಯರ್ಸ್ಲಿದ್ದ ಬಟ್ ಇವರು ನಮ್ಮ ಆಫೀಸ್ ಅವರು ಏನಂತಂತ ಹೇಳ್ತಾಇದರೆ ಅಷ್ಟು ಅವ್ರ ಲವ್ ಮಾಡಿರ್ತಾಳೆ ಸುಮ್ ಸುಮ್ನೆ ಆಕ್ಸಪ್ಟ ಮಾಡಲ್ಲ ಅಂತ ಯಕ್ ಸಾಯಿಸ್ತಾರೆ ಎಲ್ಲ ಇರ್ತ ಅಷ್ಟು ಬೇಗ ಸಾಯಸಷ್ಟು ಆಹ ಕೋಪ ಇರುತ್ತೆ ಇವ್ರ ಏನಾದ್ರು ಇರ್ತಾರೆ ರಿಲೇಷನ್ ಅಲ್ಲಿ ಮತ್ತೆ ಇವಾಗ ಒಂದು ಮೂರ್ ವರ್ಷ ಆದ್ಮೇಲೆ ಇವಾಗ ಇಲ್ಲ ಆಗಲ್ಲ ಅದು ಇದು ಹಂಗೆ ಏನಾದ್ರು ಹೇಳಿರ್ತಾಳೆ ಅದಕ್ಕ ಅವನ್ಗೆ ಕೋಪ ಬಂದ್ ಹಂಗ್ ಮಾಡಿರ್ತಾನೆ ಅದಂತ ಹೇಳ್ತಾ ಇದ್ದಾರೆ ಸೊ ಯಾರು ಸ್ಟಾರ್ಟಿಂಗ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಅಲ್ಲೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅ ಯಾರು ಇವಾಗ ಹೇಳಿದಟ್ಲೆ ಎಕ್ಸಪ್ ಮಾಡಿಲ್ಲ ಅಂತ ಸಾಯ್ಸಕ ಹೋಗ್ತಾರ ಎಲ್ಲಾ ಆಕ್ಸಪ್ಟ್ ಮಾಡಿರ್ತಾರೆ ತಿರುಗಿರ್ತಾರೆ ಅದಕ್ಕೆ ಮತ್ತೆ ಇವಾಗ ಇಲ್ಲ ಅಂದ್ರರ್ತಾಳ ಅಂತ ಅವನ್ಗೆ ಯಾರ್ಗಾದ್ರು ಒಂದ್ಸಲ ಅಡಿಕ್ಟ್ ಆದ್ಮೇಲೆ ಅದು ಅವ್ರಗೆ ಅವ್ರ ಹತ್ರ ಮಾತಾಡ್ಬೇಕು ಅವ್ರ ಹತ್ರಾನೇ ಇರ್ಬೇಕು ಅಂತ ಫಿಕ್ಸ್ ಆಗ ಹ ಯಾಕಂದ್ರೆ ಅವರು ಅಡಿಕ್ಟ್ ಆಗ್ಬಿಟ್ಟಿರ್ ತರ ಆ ಪರ್ಸನ್ಸ್ಗೆ ಸೊ ಅವ್ರ ಇಲ್ಲ ಅಂತಂದ್ರೆ ಅವ್ರಿಗೆ ಬೇಜಾರ ಆಗೋದು ಸೊ ಅವ್ರಗ್ ಲೋಲಿನೆಸ್ ಫೀಲ್ ಆಗೋದು ಅವ್ರಗ ಏನಂತಾರೆ ಡಿಪ್ರೆಷನ್ಕ್ ಹೋಗ್ಬಿಡ ಹಂಗ ಆಗ್ಬಿಡ್ತಾರಲ್ಲ ಸೊ ಆತರ ಆ ತರ ಇರೋರಿಗೆ ಅವ್ರಿಗೆ ಇವ್ರ ನ ಅಂತಂದ್ರೆ ಒಬ್ಬೊಬ್ರಿಗೆ ಸೈಕೋಮೆಂಡಲ್ ಬಂದ್ಬಿಡುತ್ತೆ ಸೊ ಸಾಯಸ್ ಬಿಡ್ಬೇಕು ಇವಳು ಸಾಯಸ್ ಬಿಡ್ಬೇಕಂತ ಸೊ ಆ ತರಾಗ ಮೇ ಬಿ ಏನಾದ್ರು ಹಂಗ್ ಮಾಡಿದಿರ್ಬೋದು ಅವ್ರನ
ಹೌದಾ
ಹ್ಮ್
ನಾನು ಅದೇ ನನ್ನ ನಮ್ ಸರ್ ಏನ್ ಹೇಳಿದ್ದ ಅಂದ್ರು ಅದು ಏನೋ ಬಸ್ಸ್ಟ್ಯಾಂಪ್ ಇಸ್ಸು ಅಂತ್ತೆ. ಹ್ಮ ತಾನೇ ಹೇಳಿದ್ರು ನನ್ಗೂ ಹೇಳಿದ್ರು ನೀನು ಬಸ್ ಅಲ್ಲಿ ಬರ್ತಾ ಇರ್ತೀಯಿ ಯಾರೋ ಒಬ್ರು ಸ್ಟ್ರೇಂಜರ್ಸ್ ಬರ್ತಾ ಇರ್ತಾರ ಯಾರನ್ನ ನಿನ್ಗೆ ಅ ಅದೇನಂತಾರೆ ಬೇಜಾರ್ ಮಾಡಿದ್ರೆ ಹೇಳು ಅಂತ
ಹ್ಮ್ ಅಧ್ಯಾಹನ ಹಂಗೇನಲ್ಲರಿ ಅದು ಬಸ್ಸಲ್ಲಿ ಹೋಗೋರು ಸುಮ್ ಸುಮ್ನೆ ಹೋಗ ಹುಡ್ಗಿನ ಹಾಕಿ ಸಾಯಿಸ್ತಾರೆ ಕತ್ ತಗೊಬಂದು ಅದು ಗೊತ್ತಿಲ್ತಿದ್ದೋ ಏನ್ ಗೊತ್ತಿದ್ದೆ ಸಾಯಿಸಿರ್ತಾರೆ ಸುಮ್ ಸುಮ್ನೆ ಯಾರ್ ಸಾಯಿಸ್ತಾರೀ ಏನ ಅವ್ರಗ ಏನಾದ್ರು ಹುಚ್ಚ ಅವ್ರ ಗೊತ್ತಿರ್ಬೇಕ ಕ್ಕ ಅವ್ರ ಮೇಲೆ ಏನಾದ್ರು ಪಗ ಕಸೀದ ಇದ್ರ ಎಲ್ಲ ಮಾಡೋದ್ ಹಂಗೆ
ಅಂದ್ರೆ ಹಿಂಗೇನುೂ ಹಾಬೋದಲ್ಲ ರೀ ಲೈಕ್ ಅವ್ರಗೆ ಅವರೇ ಏನಾನ ಬೇಜಾರ್ ಮಾಡಿರ್ ತರಾ ಫಸ್ಟ್. ಹುಡುಗಿ ಹುಡುಗಿ ಹುಡುಗ ಅವರು ಏನನ್ನ ಬೇಜಾರ್ ಮಾಡ್ಬಿಟ್ಟ ಈ ಹುಡುಗಿನ ಅದು ಲವ್ ಮಾಡು ಲವ್ ಮಾಡು ಅಂತ ಕೇಳಿರ್ತಾರೆ ಹುಡುಗಿ ಲವ್ ಮಾಡಿಲ್ಲ ಅಂದ್ರುನು ಅವಾಗ ಮಾಡ್ಬೋದಲ್ಲ ಅವಳು ಹಂಗೇನು ಇದೆ ಅಲ್ಲ ಚಾನ್ಸಸ್
ಹ ಹಂಗಿದೆ ಓಕೆ ಅವ್ರಗಿ ಫಸ್ಟ್ ಟೈಮ್ ಅಲ್ಲ ಅವ್ರನ ಇವ್ರನ ಅವಾಯ್ಡ್ ಮಾಡ್ಬಿಟ್ರೆ ಅವ್ರಾಕೆ ಆಹ ಬುಡಿ ಅವರು ಅವ್ರ ಪಾಟಿಗೆ ಅವ್ರು ಹೋಗ್ಬಿಡ್ತಾರಲ್ಲ
ಹೌದು
ಇವು ಆ ಇಷ್ಟು ಸಾಯ್ಸಕ ಇವರು ಏನಾದ್ರು ಇರುತ್ತಲ್ಲ ಇವ್ರ ಸ್ಟಾರ್ಟಿಂಗ್ ಮೇ ಬಿ ಆಕ್ಸೆಪ್ಟ್ ಮಾಡಿರ್ಬೋದು ಸ್ವಲ್ಪ ದಿನ ಮೋಹನ್ ಆಗಿರ್ಬೋದು ಇವಾಗ ಸ್ವಲ್ಪ ಇವಾಗ ಏನಾದ್ರು ಲಾಸ್ಟ್ ಅಲ್ಲಿ ಇಲ್ಲ ಅಂತ ಏನಾದ್ರು ಅಂದಿರ್ಬೋದು ಅದಕ್ಕೆ ಮೇ ಬಿ ಏನಾದ್ರು ಅವ್ರಗೆ ಈ ಕೋಪ ಬಂದ ಏನಾದ್ರು ಹಂಗ್ ಮಾಡಿರ್ತಾರೆ ಹಂಗ
ಏನೋ ಮತ್ತೆ ಅದೇ ಆಗಿರ್ಬೋದು ಗೊತ್ತಿಲ್ಲ
ಹ್ಮ ಇನ್ನರೀ
ಇನ್ನಲಿಲರೀ ಅಷ್ಟೇ
ಇನ್ನ ಏನಿಲ್ಲ ರೀ ಹೇಳ್ಬೇಕ್ ನೀವೆ
ಇನೀಲ ಮತ್ತೆ ಮತ್ತೆ ಮಾಡ್ತೀನಿ ಇರಿ ಆದ್ರೆ ಹ್ಮ್
ಹೌದ ರೀ ಹ್ಮ್ ಸರಿ ರಿ ಹ ಹ ಸರಿ ರಿ
ಕೇರಿ
ಹ ಬಹಿರಿ
ಬಾಯ್ರ ರೀ
ಹ್ಮ